ಹ ಹಲೋ ಸರ್ ನಮಸ್ತೆ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಸರ್ ಕಾಫಿ ಆಯ್ತಾ
ಇಲ್ಲ ಮೇಡಮ್ ಆ ಹೋಗ್ಬೇಕು ಈಗ ಮನೆಗೆ ಮೇಡಂ ಹಾಲಕಕ್ಕೆ ಬಂದಿದ್ದ್ಯಾ
ಹೌದಾ ಹಾ ಹೌದಾ ಆರಾಮ ಹೆಂಗಾರೆ
ಹ ಮೇಡಮ್ ಅರಾಮ್ ನೀವ್ ಮೇಡಮ್
ನಮ್ದು ಆಯ್ತ
ಆರಾಮ ಹಲೋ ಹಲೋ
ಹಲೋ ಸರ್ ಮಳೆ ಬರ್ತಿದ್ಯಾ
ಹ್ಮ್ ಮೇಡಮ್ ಇಲ್ಲಿ ಬರ್ತಿದೆ ಅಲ್ಲಿ ಬರ್ತಿದೀಯಾ ಮೇಡಮ್
ಸ್ವಲ್ಪ ಸ್ವಲ್ಪ ಬರ್ತಿದೆ ವಾತಾವರಣ ಹೇಗಿದೆ
ತಣ ಮಳೆ ಬಂದ
ಹಾ
ಮ್ ರೋಡ್ ಬೆ ಎಲ್ಲ ಹೂ ತುಂಬಾ ತುಂಬ ತೊಂದ್ರೆ ಹ್ಮ್
ಹೌದಾ ರೆಡಿ ಮಾಡ್ಸೋದಲ್ವಾ ಅಮ್ದೇನ್ ಆಗೇನ ಇಲ್ಲ ಪರವಾಗಿಲ್ಲ ನಾವ್ ಮನೆಲೆ ಇರೋದಲ್ವಾ ಏನ್ ಹೇಳಿ
ಹಾ ಹಾ
ರೆಡಿ ಮಾಡ್ಸಕಲ್ಲ ಹಾಗೆ ಮಣ್ಣು ಗಿಣ ಏನಾರ ಹಾಕ್ಸ್ಕೊಂಡು ರೋಡು ರೆಡಿ ಮಾಡ್ಬೇಕು ಅಂತ ಹೇಳಿದ್ದು ಓಡಾಡಕ್ ತುಂಬಾ ತೊಂದ್ರೆ ಅಂತೀರಾ
ಓ ನಮ್ಮ ರಾಜಕೀಯ ನಮ್ ರಾಜಕೀಯದವರು ಸರಿ ಇಲ್ಲ ಮೇಡಮ್ ಏನ್ ಮಾಡೋದು
ಹ್ಮ್ ಮತ್ತೆ ಮಧ್ಯಾಹ್ನ ಏನ್ ಊಟ ಮಾಡದ್ರಿ
ಮೇಡಮ್ ಮೊಸ್ರನ್ನ ಮೇಡಮ್ ನೀವು ಮೊಸೂರನ್ನ ಮೊಸೂರನ್ನ ಮೇಡಮ್
ಹ್ಮ್ ಮೊಸರನ್ನನ ಬೆಳಗ್ಗೆ ಟಿ
ನೀವು ಮೇಡಮ್ ಟಿಫನ್ನು ಬೆಳಗ್ಗೆ ಉಪ್ಪಿಟ್ಟು ಉಪ್ಪಿಟ್ಟು
ಹ್ಮ್ ಹ್ಮ್
ಮನೆಗ್ ಬಂಧು
ಹ್ಮ್ ಉಪ್ಪಿಟ್ಟ ತರಕಾರಿ ಉಪ್ಪಿಟ್ಟ ಮಾಮೂಲಿ ಉಪ್ಪಿಟ್ಟ
ಇನ್ನೇನ್ ಮೇಡಂ
ತರ್ಕಾರಿ ಉಪ್ಪಿಟ ಮಾಮೂಲಿ ಉಪ್ಪಿಟ
ಮಾಮೂಲಿ ಉಪ್ಪಿಟ್ಟು ಮೇಡಮ್
ರೋಡ್
ಏನ್ ಹೇಳೋದು ಮೇಡಂ ನೀವೇ ಹೇಳಿ ಮೇಡಂ
ಎಂತ ರೊಟ್ಟಿ ಹಾಕಿದ್ರಿ ಏನ್ ರೊಟ್ಟಿ ಮಾಡಿದ್ರು ಮನೆಯಲ್ಲಿ ಏನ್
ಮಜ ರೊಟ್ಟಿ ಮೇಡಮ್ ಮಸಾಲೆ ರೊಟ್ಟಿ ಮಸಾಲಾ ರೊಟ್ಟಿ ಮೇಡಮ್
ಮೇಡಮ್ ನಮ್ಮ ಅಣ್ಣ ಮಾಡಿದ್ರು ಏನ್ ಹಾಕಿದ್ರು ಗೊತ್ತಿಲ್ಲ.
ಹಾ. ನೀವ ಏನಾರೂ ತೊ ಬೆಳೆಗಿಳೆ ಏನಾರು ಮಾಡ್ತೀರಾ ಸರ್. ಹ್ಮ್.
ಏ್ ಇಲ್ಲ ಮೇಡಮ್ ಹಸಿಗೆ ಶಬ್ಬ್ಯ ಬೆ್ರ ಸಾಕೊಂಡಂಗ ಆಗ್ಬಿಡತೆ.
ಹ್ಮ.
ಮಳೆ ಬಂದ್ಬಿಟ್ರೆ ನಾಳಗ್ ಕೀರಿ ಯುಗ್ಗಿ.
ಹಾ ಹಾ.
ಇ ಮುಂಗಾರ ಎಲ್ಲ ಹಾಕಿದೀವಿ ಮೇಡಮ್ ಸರ್ನಿಿಕಾಳು ಹೆಸರು ಕಾಳು. ಆಸಂಬೆಕಾಳು ಎಲ್ಲ ಆಕರಿ ಮೇಡಮ್.
ಹ್ಮ್.
ಹ್ಮ್.
ಸದ್ಯ ಮಳೆ ಚೆನ್ನಾಗರಿ ಈ ಸತಿ ಮಳೆ ಅಂತೂ ಕಮ್ಮಿನೇ ಅನ್ಸುತ್ತೆ.
ಹಓ ಹ ಮ್ ಆದ್ರೂ ನಮಗೆ ಇವತ್ ಪರವಾಗಿಲ್ಲ ಇವತ್ತ ತ್ತ ನನ್ನೆ ತರ ಇವತ್ತುೊಂದಿಸ್ಕ್ಬಿಟ್ಟು.
ಹಾ.
ಮೊನೆೆ ತರ ಎಷ್ಟೋ ಬೆನಿಫಿಟ್ ಆತೆ ಮಡಮ್.
ಹ್ಮ್.
ಇನ್ನೇನ್ ಮೇಡಂ ಸಮಾಚಾರ.
ಏನಿಲ್ಲ ಸರ ಅದೇ ಮಳೆ ಚೆನ್ನಾಗ್ ಬರ್ತವಿ ರಾಗಿ ಏನು ಹಾಕಲ್ವಾ ನೀವು. ರಾಗಿ ಬೆಳೆ ಏನು ಮಾಡಲ್ವ ಸರಂದೆ.
ಹಾ.
ನಮ್ ರಾಗಿ ಎಲ್ಲ ರಾಕಕ್ಕೆ.
ಹ್ಮ್ ಹ್ಮ್.
ಹಂಗಾಗಿ ಏನು ಮಾಡಲ್ಲ.
ಹೋಗ್ಲಿ ಬಿಡಿ ಇರೋದ್ರಲ್ಲೇ ಮಾಡ್ಕೋಬೇಕು ಹಸೋ ಇದ್ಯಾ ಅಲಾಕ್ತಿವಿ ಅಂತ ಅಂದ್ರ.
ಹ ಮೇಡಮ್ ಹಸು ಇದೆ.
ಹಸುಗಳ ಇದಿದಾವ ಹಾ. ಸರಿ ಹಂಗಾರ ಅದ್ರಲ್ಲೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಅದೇ ಆಗುತ್ತೆ ಬಿಡಿ. ಅದ್ರಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಚೆನ್ನಾಗ್ ಆಗ್ತವೆ.
ನೀನ್ ಅದ್ರಿಂದಾನೇ. ಏನೇನ ಅದ್ರಲ್ಲಿ ಏನು ವೇಸ್ಟ್ ಆಗಂತ ಐಟಮ್ ಏನು ಇಲ್ವಲ್ಲ.
ಅಲ್ಲ ಮೇಡಮ್ ನಮ್ಮ ಮನಲಿ ನಮ್ಮ್ ಮನ ಆರನೆೇ ಕರಿಲ್ಲ ಮೇಡಮ್.
ಇರೋದ್ರಲ್ಲೇ ಮಾಡ್ಕಳಿ ನೀವೇರಲ್ಲ ಹ್ಮ. ನೀವೇ ಮಾಡುದ್ರ ಆಯ್ತು.
ಹ್ಮ್.
ಒಂದು ಒಂದು ಕಸ ತುಂಬ ಅಂದ್ರು ತುಂಬಲ್ಲ. ಒಂದ್ ಕಸ ತುಂಬೋರು ತುಂಬಲ್ಲ ಮೇಡಮ್ ಐದುವರೆಗೆ ಎದ್ದ ಹಾಲ್ ಕರಿ ಇದ ಆರವರೆಗೆರ್ತಾರೆ ಏನ್ ಮಾಡೋಣ.
ಏನು ಮಾಡಂಗಿಲ್ಲ ಸರ್ ಒಬ್ಬೊಬ್ರು ಹಂಗೆ ಇರ್ತಾರೆ ಏನು ಮಾಡಕ್ಕಾಗಲ್ಲ ನೀವೇ ಸ್ವಲ್ಪ ಇದ್ ಮಾಡ್ಬೇಕು.
ಅವಾಗವಾಗ ಒಂದ್ ಸ್ವಲ್ಪ ತಗೊತೀವಲ್ಲಾ ಹಂಗಾಗಿ. ಬೇಗ ಎಳಕ ಆಗಲ್ಲಾ ಅವಾಗ ಸ್ವಲ್ಪ ಸ್ವಲ್ಪ. ತಗಂತೀವಲ್ಲ ಅವಾಗ ಏನು ಮಾಡಕ್ಕಲ್ಲ ಮೇಡಮ್
ಇಲ್ಲಿ ತಾಳ್ರಿ ಅಡ್ಜಸ್ಟ್ ಆಗತ್ತೆ
ಮೇಡಮ್
ಇರ್ಲಿ ತಗೊಳ್ಳಿಇನ್ನ ಇನ್ನೊಂದು ಸ್ವಲ್ಪ ಎಲ್ಲಾರು ಸ್ ಸ್ವಲ್ಪ ಏನನು ಮಾಡಕ್ಕಲ್ಲ ಸ್ವಲ್ಪ ಎಲ್ಲರೂ ಅರ್ತ್ಕೊಂಡ್ ಮಾಡ್ಕೊಂಡ್ ಹೋದ್ರೆ ಸರಿ ಹೋಗುತ್ತೆ ಅಂದೆ
ಹ್ಮ್ ನೋಡ್ಬೇಕಕ್ ಮೇಡಮ್ ಏನತ ಅಂತ ಳ್ಬತ್ ಮಣ ನೀವ್ ಹೇಳ್ಬೇಕು ನ ಕೇಳ್ಬೇಕ ನೀವ್ ಹೇಳ್ಬೇಕು ನಾವ ಹೇಳ್ಬೇಕು ಮೇಡಮ್
ಹಾ ಮಳೆ ತುಂಬಾ ಜೋರ ಹ್ಮ ನಮ ಕಡೆನೂ ಸ್ವಲ್ಪೊಬ ಸ್ವಲ್ಪ ಬರ್ತಾ ಇದೆ ನಿಮಗೆ
ಮಳೆ ಬತೃತೆ ಮೇಡಮ್ ಜೋರಗೆ
ಹಓ ನಮ್ ಕಡೆ ಪರವಾಗಿಲ್ಲ ಸ್ವಲ್ಪ ಬರ್ತಾ ಇದೆ ನಿಮ್ಗೆ ನಮ ಕಡೆ ಸ್ವಲ್ಪ ಬರ್ತಾ ಇದೆ ಸರ್ ಪರವಾಗಿಲ್ಲ ನಿಮ್ ಕಡೆ
ಹಲೋ
ಹಲೋ ಸರ್ ನಮ್ ಕಡೆ ಪರವಾಗಿಲ್ಲ ಬರ್ತಿದೆ ನಿಮ್ ಕಡೆ ಬರ್ತಿದ್ಯಾ
ಹ್ಮ್ ಮ್ ನಮ್ ಕೊಂಡು ಬರ್ತಾ ಇದತೇನೆ
ಹ್ಮ್ ಮತ್ತೆ ಇನೇನ್ ಸರ್ ಚತಾರ ಅಲ್ಲ ತರಣಿ ಕಾಳೆಲ್ಲ ಬಿಟ್ಟಿರವ ಹೆಸರು ಕಾಳೆಲ್ಲ
ಏ ಇಲ್ಲ ಬಿಟ್ಟಿಲ್ಲ ಮೇಡಮ್ ಇನ್ನು ಮಾಡ್ರರೋಂಡ
ಇನ್ನು ಮೊಳಕೆನಾ ತುಂಬಾ ಬೇರೆ ಕಡೆ ಎಲ್ಲ ಬರ್ತಿದಿಲ್ವಾ ಹಾಕಿದಿದ್ದಾರೆ ಅಲ್ವಾ
ಹಾಕಿದವು ನಾವುಲೇಟ್ ಆಗ ಬರ್ಲಿಲ್ಲ
ಹ ಏನೋ ಬಿಡಿ ನಿಧಾನಕ್ ಅವೆಲ್ಲ ನಿಧಾನಕ್ಕ ಆಗುದ್ರು ಬರ್ತಾವೆಲ್ಲ ಬೆಳೆಗಳು ಅಡ್ಗೆ ಸರ್ ಮಾಡ್ಬೇಕು ಇನ್ನು ಏನ್ ಮಾಡ್ಬೇಕಂತ ಯೋಚನೆ ಮಾಡ ಹಾ ಎಷ್ಟು
ಹ್ಮ್ ಹ್ಮ್ ಹ್ಮ್
ಬೆಳೆಗಳೆಲ್ಲ ಎಷ್ಟ್ ತಿಂಗಳಿಗೆ ಬರ್ತವೆ ಸರ್ ತರ್ನಿ ಕಾಳ ಎಲ್ಲ ಹಾ ಮನೆಗೇನ ಇಲ್ಲ ಮಾರ್ಕೆಟಿಗ ಹಾಕ್ತೀರಾ
ಎಲ್ಲಾ ಮೇಡಮ್ ಮಾಹಂದ ಸಾಕು ಮಾರ್ಕೆಟಗ ಮಾರ್ಕೆಟಗ ಆಕವಷ್ಟೇನ್ನು ಜಾಸ್ತಿ ಬೆಳ
ಹಾ ಮನೆಗೆ ಆದ್ರೆ ಸಾಕು ಅಂತ ಮನ್ ಮನೆಗೆ ಆದ್ರೆ ಸಾಕು ಅಂತ ಹಾಕಿದಿರಾ ಹ್ಮ್ ಸರಿ ಸರ್ ತಾಳಿ ಮನೆಗೆ ಆದ್ರೆ ಎಷ್ಟೋ ಉಪಯೋಗ ಆಗುತ್ತ ತರದ ತಪ್ಪುತ್ತೆ ಮಾರ್ಕೆಟ್ ಇಂದವ
ಹ್ಮ ಹ ಮೇಡ್
ಹ್ಮ್
ಹ್ಮ್ ಹ್ಮ್
ಮ ಎನ್ನೇನ್ ಸಮಾಚಾರ ಸರ್ ಆರಾಮು ಏನಿಲ್ಲ ಸರ್ ಹೇಳ್ಬೇಕೆಲ್ಲ ನೀವ ಹೇಳು ಆರಾಮು ಇದ್ದೀರಾ ಚೆನ್ನಾಗ್ ಮಳೆ ಉಯಸ್ಕಳಿ ಕಳೆಲ್ಲ ಬೆಳ್ಕಳಿ ಹಸೆ ಕಾಳು ತಿಂದಂಗ ಆಗುತ್ತೆ ಮನೆಗೆ
ಓ ಮೇಡಮ್
ಹಾ ಆರೋಗ್ಯವಾಗಿ ಒಳ್ಳೊಳ್ಳೆ ಫುಡ್ ತಿನ್ಕೊಂಡಿರಿ
ಹ್ಮ್್ಮ
ಬೆಳಗನೆ ಬೆಳಗ್ನೆ ಹಸುಗಳು ಬೇರೆ ಸಗಣಿ ಎಲ್ಲ ಬಸ್ತೀರಾ ವಾತಾವರಣ ಚೆನ್ನಾಗಿರುತ್ತೆ ಐದ್ ಗಂಟೆಗೆಲ್ಲ ಇದ್ದೆ
ಹ್ಮ್ ಹ ಮೇಡಮ್ ನಿಮ್ದು ಪಾಪ ಆಗೈತ್ ಇತ್ತ ಮಣ
ಹಾ ಸಾರ್ ಒಬ್ಬಳು ಪಾಪು ಇದ್ದಾಳೆ ಹ ಹೆನ್ ಪಾಪು ಸಾರ್
ಹಾ ಹಾ ಹಾ ಹ್ಮ್ ಮೂವೊಂದೇನ ಕೊಡಿಮ
ಹ್ಮ್ ಈಗನ್ ಮಕ್ಳು ಬೆಳಸೋದೆೆ ತುಂಬಾ ಕಷ್ಟ ಇದೆ ಹಲೋ
ಅಯ್ಯೋ ಯಾ ಹೇಳ್ತಿ ಹ ಮೇಡಮ್ ನಮ್ದೊಂದ್ ಐತೆ
ಹಾ ಈಗನ್ ಮಕ್ಳಂದ ಬೆಳೆಸೋದ ತುಂಬಾ ಕಷ್ಟ ಇದೆ ಬಿಡಿ ಸರ್ ಯಾರ್ ಕೈಲು ಆ ಆಗದಿಲ್ಲ ಕಷ್ಟ ಇದೆ ಎರಡ ಮಕ್ಳುನಾದ್ರೆ ತುಂಬಾ ಮೇಂಟನ್ ಮಾಡೋದೆ ತುಂಬಾ ಸುಸ್ತಾಗಬಿಡ್ತೀವಿ ನಾವು ಕೇಳಿಸತಿದಯಾ ಸರ್ ಹಲೋ ಸರ್ ಕೇಳಿಸಿದ್ಯಾ ಹಲೋ ಸರ್ ಕೇಳಿಸತಿದಯ